ಹೇಳಿ ನಾವೇಏನಿಲ್ಲ ಸುಮ್ಮ್ನೆ ಕುೂತಿದ್ದೀನಿ ಏನು ಮಾಡ್ತಾ ಇದೆ
ನಾವ ಏನಿಲ್ಲಪ್ಪ ಊಟ ಆಯ್ತು
ಹ್ಮ್ ನಮ್ದದೇ
ನಮ್ದು ಆಯ್ತು ಏನ್ ಮಾಡ್ತ ಹತಾ ಇದ್ದ್ರ
ನಾವು ಸುಮ್ನೆ ಹಾಗೆ ಸು ಹೋಗ್ತಿದೀವಿ ಹೊಲಕ್ಕೆ
ಹೌದಾ ಏನಾಯ್ತು ಅಲ್ಲ ಕೆಲ್ಸ
ಕೊಲ್ದಾಯಗ ತೊಗರಿ ಬಿತ್ತರಿ ತೊಗರಿ ನ ಬೆಳೆ ಬೆಳೆದಐತೆ ಎಲ್ಲ ನೋ ಆಕಂಬರ ಕೂತಿದ್ವಿ
ಹಾ ಹಾ ಹಾ
ಹಾ ನೀವ ಏನ್ ಮಾಡ್ತಾಿದ್ರ ನಮ್ದು ಎರಡು ಎಕರೆ ಒತ್ತಗರಿ ಬಿ ತಿ
ಹ್ಮ್ ಸರಿಗ್ ಬಂದೈತೆ ಎಲ್ಲ ನಾವ ಏನಿಲ್ಲಪ್ಪ ಮನೆಯ ಕಡೆ ಹೊಂಟಿದವಿ ಮನೆ ಹತ್ರ ಹೊಂಟಿದವಿ ಎಷ್ಟ ಎಕ್ರ ಇದದೆವಲ್ಲ
ಗ್ರ
ಹ್ಮ್್ಮಷ್ಟು ತೊಗರಿನೇ ಬಿಟ್ಟಿರಿ
ಹಾ
ಹ್ಮ ಹ್ಮ ಏನ್ ಅಪ್ಪ ಮಾಡ್ತಾನ ಅಲ್ಲ ಹ್ಮ್ ಹ್ಮ್ ನೀವೆ ಎಲ್ಲಿ ಸ್ಕೂಲ್ಗೆ ಹೋಗೋದಾ
ಓ ತ್ತ
ಹ್ಮ ಎಷ್ಟನೇ ಕ್ಲಾಸ್ ಇ ನಾವವು ಹೋಗ್ತಾ ಇದೀವಿ ಕಾಲೇಜ್ ನಮ್ದು ನೀವ್ ಎಷ್ಟನೇ ಕ್ಲಾಸ್ ಇ
ಿಸಿ
ಓಕೆ ಏನು ತಗೊಂಡಿದ್ದೀರ
ಆರ್ಟಸ್
ಮ ಎಲ್ಲಿ ಯಾವ ಯಾವ ಊರು
ನಮ್ದು ಇದು ಶಾಪುರ
ಹ್ಮ್ ಹ್ಮ್ ಕಾಲೇಜ ಎಲ್ಲ ಸರಿಗಿದೆಯಾ ಹ್ಮ್ ಹ್ಮ್ ಏನ್ ಫ್ರೆಂಡ್ ಜೊತೆ ಇದ್ದೀರಾ ಏನ್ ಸಿಂಗಲ್
ಎಲ್ಲ ಫ್ರೆಂಡ್ಸ್ ಜೊತೆನೆೇ ಅವಲ್ಕ್ ಹೋಗತಿದ್ದಿ
ಇಲ್ಲ ಕಾಲೇಜ್ಗೆ ನೀವ್ ಒಬ್ಬ್ರೇ ಹೋಗ್ತ ಹಚ್ಚಿರೋದ ನಿಮ್ ಫ್ರೆಂಡ್ಸ್ ಬಿ ಇದ್ದಾರ ಹ್ಮ್ ಹ್ಮ್ ಹ್ಮ್ ಹ್ಮ್ ಎಲ್ಲಾ ನಿಂಬಾಚೆ
ಹಾ
ಹ್ಮ ಹ್ಮ
ಶಾಪುತಾನೆ ಅಲ್ಲಿಲ್ಲಿ ಹ
ಸರಿಗಿದಯಾ
ಹಾ
ಉಳ್ಳದುಳ್ಳದು
ಹ
ಎಲ್ಲ ಅಪ್ಪ ಅಮ್ಮ ಅವರೆಲ್ಲ ಏನಿಲ್ಲ ಇವಾಗ ಮನೆ ಹತ್ರ ಬಂದಿರೋದು
ಹಾ
ಹಾ ಏ ನಿಮ್ಮ ಅಣ್ಣ ಅವರು ಎಲ್ಲಾರ ರಮದಾರ್
ಹಾ ಆರಾಮ್ ಅದ ಎಲ್ಲರದ
ಅವ್ರ ಏನ್ ಮಾಡ್ತಾರ
ಅವರು ನಮ್ಮನ್ನ ಕರಸ್ಗೊಯ್ತಾನೆ
ಹ್ಮ್ ಹೂ
ತಮ್ಮಕ ಸ್ಕೂಲ್ ಸ್ಕೂಲ್ಗೆ ಹದಾನ
ಹಾ ಹಾ
ಹ್ಮ್
ಎಲ್ಲಾ ಸರಿಗದಾರ ಆರಾಮ್ ಅದಾರ ಎಲ್ಲಾರ
ಹಾ ಎಲ್ಲಾರ ಆರಾಮ ಅದ
ಹ್ಮ್ ಮತ್ತೆ ಏನ್ ಸಮಾಚಾರ
ಮತ್ತೆ ಏನಲ್ಲ ನೀವ್ ಹೇಳ್ಬೇಕ ಈಗ
ನಮ್ದೇಏನಿಲ್ಲಪ್ಪ ನಾವ್ ಆರಾಮ್ ದಿಲ್ದಾರ ಆಗ ಊಟ ಆಗಟ್ಟ ಮಾಡ್ಕೊಂಡ್ ಆರಾಮಾಗಿದೀವಿ ಹ್ಮ ನೀವೇ ಹೇಳ್ಬೇಕು ಾ ನಿಮ್ ದೊಡ್ಡವ್ರ ಮಂದಿ ದೊಡ್ಡ ಮಂದಿ
ಅವಾ ನಾವೆಲ್ಲಿ ದೊಡ್ ಮಂದಿ ನೀ ಈಗ ದೊಡ್ಡ ಮಂದಿ ಬೆದ
ಹಾಗೋ ಬಿಡಾಪೌ
ಹಾ
ಎಲ್ಲಾ ಉಜ್ಜಿ ಅದ ನಿಮ್ ಸ್ಕೂಲಲ್ಲ ಆರಾಮ
ನಾ ಸ್ಕೂ ಅಜ್ಜಿಪಾ ನಮ್ ಬಿಸಿಲಲ್ಲಿ ಹೊಲ್ಕ್ ಹೋಗಿದೆ ನೋಡ್ ನಿಮ್ದ ಆರಾಮ್ ಅಲ್ಲಿ ಕೂಡದು ಹಣದು ತಿೆನ್ನಾಗ ಕೂಡ ನವು ಗವಲ್ಕೋವಿ ಕಲ್ಕವಿ ಹ ನಮ ಬಿಸಲ ಹೆಂಗ್ ಹ್ರ ಕೆಲ್ಸ ನೀವ
ಹಾಗೆ ಇವು ಅದ್ ಬಿಸಿಲಿದೆ ನಾಳೆ ಸೋಮವಾರ ಕಾಲೇಜ್ಗೆ ಹ ಆರ ಹುಡುಗಿ ರ
ನ ಕಾಲೇಜ ಕಾಲೇಜ ಕಲ್ಲದಗೆಲ್ಲ ಮಾಡಲ್ಲ
ಹ್ಮ್ ಹ್ಮ ಹ್ಮ್ ನಾವು್ ನಮ ಬೆಬೇಕೇಕರ್
ಹಾ
ಹೇಳಕ ಆಗಲ್ಲಪ್ಪ ನಿಮ್ದು ನೀವೆ ಎಲ್ಲ
ಏ ಅಂತ ಸೀಮಿ ಎಲ್ಲ ನಂಬಲ್ಲಿ
ಈ ನಾಾವ್ ನಂಬಲ್ಲಪ್ಪಾ
ಹದಿದ್ರೆ ನಂಬಿ ಬಿಟ್ರೆ ಬಿಡಿ
ಆಗತ್ರಿಗ
ಹಾ
ರ್ಯಾಗಿಿಂಗ್ ಮಾಡ್ ಮಾಡಲ್ಲ ಅಷ್ಟ
ನಾ ಮಾತ್ ಕೂಡ ಅಳಲ್ಲ ಬ್ಯಾಗಿ ಮಾಡ್ತನ
ಹಂಗ ಮಾತಾಡ್ದು ರ್ಯಾಗಿಂಗ್ ಮಾಡ್ದ
ಎರಡು ಮಾಡಣ
ಹ ಹ್ಮ್ ಬೆಂಕಿ
ಹ
ಹುಷಾರಾ ಕಿದ್ದಿತಾನ
ಹಾ ಇವು
ಹ್ಮ್ ನಾ ಹುಷಾರಾಗಿದ್ದೀವಿ ಏನಂತಾರ ನಿಮ್ ಫ್ರೆಂಡ್ಸ್ ಬೆಸ್ಟ್ ಫ್ರೆಂಡ್ಸ್ ಫೀಮೇಲ್ ಬೆಸ್ಟ್ ಫ್ರೆಂಡ್ಸ್
ಅವರು ಏನಿಲ್ಲ ಅವಳ ಕೆಲ್ಸ ಅವನ್ನ ಮಾಡ್ತಿದ್ದಾರೆ
ಹ್ಮ್ ಆ, ಹ್ಮ್. .. ಗರ್ಲ್ಫ್ರೆಂಡ್. ..
ಹಂತಸೀನೆಲ್ಲಮಗ. ...
ಅಯ್ಯೋ, ನಿಮ, ನಿಮ್, ಹೇಳ್ತಾ, ಇಲ್ವಾ. ..
ಇಲ್ಲಪ್ಪಾ ..
ಹ್ಮ್, ಹ್ಮ್, ಹ್ಮ್, ಇದ್ರು ಇಲ್ಲಿ ಅಂತ ಹೇಳೋರು. ..
ಹೇ, ಅಂತ, ಸೀನ್ಹೆ, ಇಲ್ಲಾ, ಇದ್ರೆ ಆಧಾರ ಅಂತ, ಹೇಳುತ್ಹಿನಿ. ..
ಅಯ್ಯೋ, ಬಿಡಪ್ಪೋ, ಎಲ್ಲಾ, ನಿಮ್ದ, ಬಗ್ಗೆ ನನ್ಗೆ ಸ್ವಲ್ಪ, ವಿಚಾರಗಳು? .. ತಿಳಿದಿದೆ. ..
ನಂಬಗೀಲಮ್ಮ. ..
ಹೈ, ಸ್ಕೂಲಲ್ಲಿ, ಹೈಸ್ಕೂಲಲ್ಲಿ, ಯಾರನ್ನು, ನೋಡು .. ತಿದುಡ್ರಿಯಂತೆ. .. ಯಾರ್, ಜೊತೆ, ನಾವು ಮಾತಾಡ್ತಿದ್ರಿ! ಅಂತೆ. ..
ಅಂತ, ಸೀನೆ, ಇಲ್ಲ. ..
ಅಯ್ಯೋ, ನಮ್ಗೆಲ್ಲ! .. ಗೊತ್ತಾಗುತ್ತಪ್ಪ, ಎಂತ, ಸೀನ್, ಇಲ್ಲ, ಅಂತ. ..
ಹಾ ..
ನೀವ್, ಎಂತವ್ರ, ಅಂತ ನಮಗೆ, ಗೊತ್ತಪಾ. ..
ಹೌದಾ ..
ಹಾ .. ನಿಮ್, ಹುಡುಗಿನ್, ನಾನ್, ನೋಡಿದ್ದೀನಿ. ..
ನಮ್ಮನ್ನ ..
ನಿಮ್, ನಿಮ್, ಗಾರ್ಲ್ಫ್ರೆಂಡ್. .. ಹಲೋ. ..
ಹಲ್ಲೋ. ..
ನಿಮ್, ಗರ್ಲ್ಫ್ರೆಂಡ್, ನಾನ್, ನೋಡಿದೀನಪ್ಪಾ. ..
ಇಲ್ಲಪ್ಪಾ ..
ಅಲ್ಲೇ, ನೀವು ಹೋಗ್ತಿರೋ! ಕಾಲೇಜ್ ಸ್ಕೂಲ್ ಹೈ ಸ್ಕೂಲ್ ಅಲ್ಲೇ ನಿಮ ಕನೆಕ್ಟ್ ಆಯ್ತು ಅಂತೆ, ಅಲ್ಲಾ. ..
ಹಾಗೇನಿಲ್ಲ ..
ಹ್ಮ್ಮ್. .. ಹ್ಮ್, ಹ್ಮ್, ಹ್ಮ್, ಹ್ಮ್, ಹ್ಮ್, ಬಿಡಪ ಇದೆಲ್ಲಾ ಬಿಟ್ಬಡು. .. ಹ್ಮ್ಮ್, ಹು. ..
ಮತ್ತೆ .. ..
ಹೆಲೋ, ಆರಾಮಾ. ..
ಹ, ಆರಾಮ್, ನೀವು? ..
ನಾವು, ಆರಾಮು, ನೋಡಪ್ಪ, ನೀವು ಆರಾಮಿದ್ರೆ ನಾವ್ ಆರಾಮ್ ಇದ್ದಂಗೆ. ..
ಹಾಗಣ ..
ಹ್ಮ .
ನಿಮ್ದೇ, ಈಗ, ಆರಾಮ್, ನೋಡಿರಿ, ಎಲ್ಲ. .. ನಮ್ದೇ ವಜ್ಜಗ ಸುಂದಾಗಾ
ಹೇಗೆ
ನಿಮ್ದೇ ಆರಾಮ್ ಮನ್ಯಾಗ ಆರಾಮ್ ನಾಳ ಕುಡ್ತ್್ರಿ
ಏನ್ಲ್ಲಪ್ಪಾ ಇವಾಗೆಲ್ಲಾ ಈಟು ಬಿಸಿ್ಲು ಹೆಗ ಬಿಸಿ್ಲ ಇದೆ
ಇಲ್ಲಿ ನಿಮ್ದೇ ಮತ್ತೆ ಹೇಗಿದ್ರು ನಳೆಗ್ ತಾನೇ ಇರೋದು ನೀವನು
ಮೆಲಗಿದ್ರೆ ಏನು ಉಪಯೋಗ ಕೆವಿ ಬೆವರ್ ಬರುತ್ತೆ ಹಾ
ಹ ಬೆವರು ತಡ್ಕೊಳಕ್ ಆಗಲ್ಲ ಈ ಬೆವರುಪ್ಪ ತಡ್ಕ ಕೊಳಕ್ ಆಗಲ್ಲ ನಿಮ್ಗೆಲ್ಲಾ ಎಕ್ಸ್ಪೀರಿಯೆನ್ಸ್
ಎಕ್ಸ್ಪೀರನ್ಸ ಇಲ್ಲಾಮಾ ಇಡಿಬೇಕತ್ಕ್ರೆ
ನಮ್ಗೆ ಎಲ್ಲ ಗೊತ್ತ ಅಪ್ಪ
ಹ
ನಿಮ್ಗೆ ಎಂತ ಎಕ್ಸ್ಪೀರಿಯನ್ಸ್ ಇದೆ ಎಂತ ಯಾಕೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ವಾ
ಇಲ್ಲಪ್ಪಾ ಎಡ್ಳ್ಳ ಆಗದೆ
ಹ ಹ
ಇಲ್ಲಪ್ಪ ಹಾಗೆಲ್ಲ ಅಂದೆ
ಹ್ಮ ನೀೇನ್ ಒಂದ ಕೆಲ್ಸ ಮಾಡಲ್ವಾ
ನಾ ಮಾಡ್ತೀನಿ ಅದಕ್ಕೆ ಹೊಲ್ಕ್ ಹೊಂಟಿಲ್ವ ಈಗ
ಹ್ಮ್ ಮತ್ತೆ ಎ ಇಸೂರೆನ್ಸ್ ಇಲ್ವಾ ಮತ್ತೆ
ಯ್ತಿ
ಹಾ ಮತ್ೆ ಇವಾಗ
ಅಂದ್ರು ಬಟ್ ನಿಮ್ಗೆ ಪಾಡಲ್ಲ ಎಕ್ಸ್ಪೀರಿಯನ್ಸ್ ಇದ ಇದ್ನು ಬಿಸಿಲಲ್ಲಿ ತಿರ್ಗಿದಲ್ ಯಾಕೆ ಎಕ್ಸ್ಪೀರಿಯನ್ಸ್ ಇದ್ರುನು ತಿರ್ಗಾ ಇತಿತ್ತಾನೆ
ನಮ್ಗೆಲ್ಲಾ ಎಕ್ಸ್ಪೀರಿಯನ್ಸ್ ಇಲ್ಲಪಾ ಒಲ್ಲ್ ಕೆಲ್ಸ ಮಾಡಕ್ ಬರಲ್ಲ ನಮ್ ನಾವೆಲ್ಲಾ ಬಡವರ್ ಮಕ್ಕಳು
ಹೌದೌದೌದು ಹೌದಪ್ಪ ಹೌದು ಬಡೂರ್ ಮಕ್ಕಳು ನಾವೇಏನಾದ ಏರೋಪ್ಲೇನ್ಲ್ಲಿ ತಿರ್ಗಾಡ್ತಿವಿ
ಹಾ ನೀ್ ಹೇಳಕ್ ಆಾಗಲ್ಲಪ್ಪ ನೀ್ ಸುತ್ತಾಡಿದ್ರು ಸುತ್ತಾ ಆಡಿರ್ಬೋದು ಯಾರಿಿಗೆ ಗೊತ್ತು ಹ್ಮ ಹ್ಮ ಎಲ್ಲಾ ನೀವೆಲ್ಲಾ ಕೋಟಿಗ ಒಳತ್ತೀರಿ
ಹಾ ನೀವೇನಾದ ಕಮ್ಮಿ ಬತ್ರ್ರಾ
ಹಾ
ಹೌದು ನೋಡಿದನ್ ಆಾಕ ನೋಡೋಣ ಎಷ್ಟು ಜನ ನೋಡಿಲ್ ಇಂತಾರ
ನಾವೆಲ್ಲ ನಿಮ್ ಮುಂದೆ ಎಲ್ಲಾ ನಾವ್ ಬಚ್ಚ
ಹೌದಾ ಕಾಲೇಜು ನಡಸೀರಂತ ಕೇಳ್ಪಟ್ಟ ನಿಮ್ಮ್ ಕಾಲೇಜನ ಡಿಸಿ್ರರಿ ಅಂತ ಅಂತ ಕೇಳ್ತಟ್ಟೆ ನಾನು
ಇಲ್ಲ ಕರೆಕ್ಟ್ ಆಗ ಕಾಲೇ ಅಲ್ಲಿ ನೋಡ
ಹೌದಾ ಹಾಸ್ಟೆಲ್ಲ್ಲಿ ಯಾರ ನಾವ ಇದ್ವಿ ಅವಾಗ ಕಾಲೇಜ್್ದಾಗ ಹ್ಮ
ಕೆ ಸಿದ್ಧ ಕಷ್ಟ ಇದ್ರೆ ಹಾಸ್ಟಲಲ್ಲಿ ಲೇಡಿಸಸ್ ಬರ್ತಿದ್ರ ರೂಮ್ ಹತ್ರ
ಹಾಸ್ಲಲ್ಲೇ ನಡಸೀರ ಅಂತ ಕೇಳಿದೆೆ
ಹ್ಮ್ ಹಾಸ್ಟ್ಲಲ್ಲಿ ಏನ್ ನಡ್ಸಮ್ಮಪ್ಪಾ ಏನ್ ಹುಡುಗರ್ಸತ ನಡ್ಸಮ್ಮ
ಏನ್ ಮಾಡಿದ್ರು ನಿಮ್ದೇವ ಈಗ ಆರಾಮ ಕುಕಳಣ
ಅಯ್ಯ ನಮ್ದೇನ್ ಆರಾಮಪ್ಪ ಎಲ್ಲಾ ನಿಮ್ದ್ ಆರಾಮ
ಆ ಏನಂದ್ರ ಹೇಳ ಈ ಬಷ ಹೋಗಕ ನಾವ ಈಗ ಏನಾರ ಹೇಳ ಬಚಾವಾವಾಗನಾರ ನೀ
ಹ್ಮ್ ಹ್ಮ್ ಹಾಗೇನ ಇಲ್ಲಪ್ಪ ಹಾಸ್ಲಲ್ಲ ಎಲ್ಲಿ ಬ ಬರ್ತಾರ ಲೇಡಿಸಸ್ ಎಲ್ಲಿ ಬರ್ತಾರ ಅಲ್ಗೆ ಲೇಡಿಸಸ್ ಏನಕ್ ಬರ್ತಾರ ಬಾಳ ಸಾಸ್ಲ್ಗೆ
ಆ ಹ ಗತ್ತೈ್ತ ತಗೋಣ ಏನ್ ಮಾಡ್ತೀರಾ ಅಂತ ನೀವು
ಇಡ್ಲಿ ಇಡ್ಲಿ ಪ ಒಳ್ಳೆತ ಅಲಿ ಎಲ್ಲ ಅಪ್ಪ ಅಮ್ಮ ಹುಷಾರಾಗಿದ್ದಾರಾ
ಹ
ನಿಮ್ದು ಮದ್ುವೆ ಯಾವಾಗ
ನ ನಾವ ಈಗ ಸೆಕೆಂಡ್ ಪ ಫಸ್ಟ್ ಪಿ ಸಿ ಗಾನ ನಿಮ್ದ ಈಗ ಎಲ್ಲ ಮದಿ ಡಿಗ್ರಿ ಮುಗಿಿತ ಎಲ್ಲ ಮುಗತ ತರಾಾಮ್ ನಿಂ್ದೆ
ಈಗ್ಯೂ ನಮ್ದ ಇಿಲ್ಲಪ್ಪಯಪ್ಪಾ ನಿಮ್ ಮದ್ವೆ ಆದ್ಮೇಲೆ ನೆಕ್ಸ್ಟ್ ಚಮ್ದಲ್ವಾ
ಹಾ ನಮ ನೀವ ದೊಡ್ಡರ ನಾ ೊಡ್ಡರಣ
ಅದು ದೊಡ್ಡವರ ಸಂಬಂಧ ಇಲ್ಲ ಇಲ್ಲಿ ಹ್ಮ್ ಫಸ್ು ನಿಮ ಮದ್ವೆ ಆದ ಹ ಸರಿ ಸರಿ ಆರಾಮ ಆಾಗಿರ